ಹಲೋ
ಏನ್ರೀ ದೊಡ್ಡ ಮಂದಿ ಕರೆ ಮಾಡಿಬಿಟ್ಟಿದ್ರ ನೆನ್ಸ್ಕೊಂಡ್ರು
ಹಾ ನಿಮ್ಮನ್ನ ಒಂದು ಫಂಕ್ಷನ್ ಇತ್ತು ನಮ್ಮನೆಯಲ್ಲಿ ಕರಿಯ ಕಂತ ಫೋನ್ ಮಾಡಿದೆ
ಇಲ್ಲ ನಿನ್ಗೆ
ಈ ಒಂದು ಶುಭಗಳಿಗೆ ಐತೆ ಅಂತ ಕಾಲ್ ಮಾಡಿದ್ರರೆ ನೀನು ಏನು ಈ ಥರ ಮಾತಾಡ್ತಾ ಇದೀಯಾ
ಆಯ್ತ್ ಬಿಡವ ನಿಂಗೆಲ್ಲ ಹೊಸ ಳಿತರು ಸಿಕ್ಕಿ ಬಿಟ್ಟಾರ ನನ್ನ ಮಾಡ್ತ ದಯಾ ಇವಾಗ ನಗೂ ಹಾ
ಹಾಗೇನಿಲ್ಲ ನೀನುೂ ಗೆಳ್ತೀನಿ ತಾನೇ ಆ ನಮ್ಮೂರ ನೀ ಒಂದು ಜಾತ್ರೆ ಇದೆಯೇ ಕರಿಯಣ ಅಂತ ಕರೆ ಮಾಡ್ದ
ಹೌದಾ ಏನ್ ಜಾತ್ರೆ
ಜಾತ್ರೆ ಗ್ರಾಮದೇವಿ ಜಾತ್ರೆ
ಹೌದಾ ಎಷ್ಟು ದಿನ ಮಾಡ್ತ್ರಿ
ನಮ್ಮೂಊರಲ್ಲಿ ಒಂದು ಹನ್ನೊಂದು ದಿನ ಮಾಡ್ತಾರೆ ಜಾತ್ರೆ
ಹೌದಾ ಹಾಗೇನು
ನಾಳೆಯಿಂದಾನೇ ಶುರು ಆಗುತ್ತೆ
ಮತ್ತೆ ನಾಳೆಯಿಂದ ಅಂತಯ ನನಗೆ ಈಗ ಕರೆ ಮಾಡಿದಯಾ
ಹ ನಾಳೆ ಏನು ಇರೋದಿಲ್ಲ ಅಷ್ಟೊಂದು ಅದಕ್ಕೆ ಇವತ್ ಮಾಡಿದೀನಿ
ಹೌದಾ ಏನೇನ್ ಮಾಡ್ತೀರಾ ಹನ್ನೊದದ್ ನ ದಿನ
ಇದು ಅಡುಗೆ ಎಲ್ಲ ಅಲ್ಲೇ ಇದೆ ದೇವಿ ದೇವಸ್ಥಾನದಲ್ಲೇ ಮಾಡ್ಸತಾರೆ ಹ್ಮ್ ದೇವಸ್ಥಾನದಲ್ಲಿ ಮಾಡ್ಸಿರ್ತಾರೆ ನಾವು ಮನೆಯವರೆಲ್ಲಾ ಅಲ್ಲೇ ಹೋಗ್ತೀವಿ ಬೆಳಿಗ್ಗೆ ಅಷ್ಟೇ ನಮ್ಮ್ ಮನೇಲಿ ಊಟ ಮಾಡೋದು
ಹೌದಾ
ಹ್ಮ್ ನಿನ್ ನಮ್ಮ ಊರತ್ರ ಹತ್ರಾನ ತುಂಬಾ ಸ್ಥಳಗಳಿದಾವೆ ಪ್ರವಾಸಿ ತಳ ಸ್ಥಳಗಳು ಕರ್ಕೊಂಡ ಹೋಗ್ತೀನಿ ಬಾ
ಹೌದಾ ಏ ಯಾವಾಗ್ದಿದ್ದಾರೆ
ಅಹ ಇವ ಜಲಪಾತ ಮತ್ತೆ ದೇವಸ್ಥ ಸ್ಥಾನಗಳ ಇದಾವೆ ದೊಡ್ಡ ದೊಡ್ಡ ದೇವಸ್ಥಾನಗಳು ಇರುತ್ತಾವೆ ಮತ್ತೆ ಇದು ಜೋಡಿ ದೇವರ ದೇವಸ್ಥಾನ ಇಂತ ನೋಡಿದೀಯ ನೀನು
ಯಾವುದ್ದು ನೋಡಿಲ್ಲ
ಹೌದಾ ಅದು ಸೂರ್ಯ ನಾರಾಯಣ ಮತ್ತು ರಾಮಲಿಂಗೇಶ್ವರ ಅಂತ ಎರಡು ದೇವಸ್ಥಾನ ಇದ್ದಾವೆ ಒಂದು ಒಂದೇ ಕಡೆ
ಹೌದಾ ಹಾಂ ಹಾ
ಹ್ಮ ಅದೇ ನಮ್ಮ ಮೂರಲ್ಲಿ ದೊಡ್ಡ ಗುಡಿ ಇದೆ ಅದು ಅದನ್ನೇ ದೇವಸ್ಥಾನನೇ ಪೂಜೆ ಮಾಡೋದು ಯಾವಾಗಲೂ
ಹೌದಾ ಇದು ಇದು ದೇವರು ಇದೆ ಅಂದಲ್ಲ ಗ್ರಾಮ ದೇವತೆ ಯಾವ ದೇವತೆ ದು ಹೆಸರು ಆ ಅಮ್ಮಂದು
ಅದೇ ಗ್ರಾಮ ದೇವಿ ಇದೆ
ಹೌದಾ
ಅ ದ್ಯಾಮವ ಅಂತಾರಲ್ಲ ಆತರ
ಆ ಹಾ ಏನ್ ಮಾಡಿಸ್ತಾರೆ ಆ ಆ ಸಮಯದಲ್ಲಿ
ಹ ನಮ್ಮೂರ್ ಕಡೆ ಎಲ್ಲಾ ಏನ್ ಮಾಂಸಾಹಾರ ಏನ್ ಮಾಡ್ಸಲ್ಲ
ಹಾಂ ಸಸ್ಯ ಆರ್ಯನ
ಹ ಸಸ್ಯ ಆರಿನ ತಿನ್ನೋದೇ ಇಲ್ಲ
ಹೌದಾ
ನೀನು ಮಾಂಸ ತಿಂತೀಯಾ
ಹಾಂ ತಿಂತೀನಿ
ಹೌದಾ ಏನ್ ಇಷ್ಟ ಅದರಲ್ಲಿ
ನನಗೆ ಮೀನ್ ಅಂದ್ರೆ ಇಷ್ಟ
ಹ ನಾನ್ ಮಾಂಸಾನ
ನೀನು ಯಕ ಮಂಸ ಆಕ್ತಿಯಾ ನೀನು ಮನುಷ್ಯ
ಹ ಸಸ್ಯಾಹಾರದಲ್ಲಿ ಏನ ಇಷ್ಟ ಅಂತ ಕೇಳಿದ್ದು ನಾನು
ಸಸ್ಯಾಹಾರದಲ್ಲಿನಾ ನೀ ನೀ ಏನಂತ ಕೇಳ್ದಿ ಮಾಂಸ ಸಾರಲ್ಲಿ ಯಾವ್ದು ಇಷ್ಟ ಅಂತ ಕೇಳಿದೆ ಅಂತನಿಸ್ತು ನನಗೆ ಅದಕ್ಕೆ ನನ್ನ ಮೀನು ಅಂತಂದೆ ಸಸ್ಯಾಹಾರಿಯಲ್ಲಿ ನನಗೆಲ್ಲಾ ಇಷ್ಟ ನನಗೆ ರೊಟ್ಟಿ ಎಏಣ್ ಬದ್ ಕೈ ಈ ತರದ್ದೆಲ್ಲ ಇಷ್ಟ
ಸಂಸಾರದಲ್ಲಿ ನಾನ ಇಷ್ಟನಾ
ನಿನು ಮಾಂಸಾಹಾರೇನಾ
ಹ ಮತ್ತೆ ನನ್ನ ಕೊಂದು ತಿಂತೀಯ ಅಂದ್ರೆ ನಾನು ಮಾಂಸಾನೆ
ಅಯ್ಯೋ ಆತರ ಎಲ್ಲ ಹಾಕೊಂಡ್ ಬತೀಯಾ ನಿನ್ ಮನ್ಸ ನಾನೆಲ್ಲ ಮನುಷ್ಯರಿನ್ ತಿನ್ನಲ್ಲ ಮಾಂಸಾರಿ ಅಷ್ಟು ತಿನ್ನಲ್ಲ
ಮತ್ತೇಏನ ಇಷ್ಟ ಅಂತ ಕೇಳಿದ್ರೆ ನನ್ನ ಹೆಸರು ಹೇಳ್ದ
ಮೀನು ನೀನು ಅಲ್ಲ ಮೀನು
ಮೀನಾ
ಹಾ ಮೀನು
ಹ ನನ್ಗೂ ಆಸೆ ಇದೆ ಮೀನು ತಿನ್ಬೇಕಂತ ಒಂದ್ಸಲ ನಾನು ಟ್ರೈ ಮಾಡ್ಬೇಕು ಮಂಗ್ಳೂರ್ ಹೋದಾಗ ತಿನ್ಬೇಕಂತ ಆಸೆ ಇದೆ ನನಗೆ
ಹೌದಾ ಬಿಡು ಯಾವಾಗಾದ್ರೂ ಪ್ರವಾಸಕ್ಕೆ ಹೋದಾಗ್ತ ನೋಣ
ಆ ಚಿಕ್ಕಮಂಗ್ಳೂರು ಮಂಗ್ಗಳೂರು ಎಲ್ಲ ಪ್ರವಾಸಕ್ಕೆ ಹೋದಾಗ ತಿನ್ಬೇಕು
ಹ್ಮ್
ಹ್ಮ್
ತಿನ್ನಿಸ್ತೀನಿ ಬಿಡು ನನಗೆ ಭಾಳ ತಿಂತೀನಿ ನನ್ನ ನನ್ನ ಮನೆಗೆಲ್ಲ ಮನೆಗೆ ಹೋದಾಗಲ್ಲ ನಮ್ಮ ಅದರನೇ ಜಾಸ್ತಿ ಮಾಡಿಸ್ಕೊಳ್ಳೋದು ನಮ್ಮಮ್ಮ ಹತ್ರ
ಹೌದಾ ನಿಮ್ಮೂರ ಹತ್ರ ಇರುತ್ತಾವ ಮೀನು
ಹ್ಮ್ ಜಾಸ್ತಿನೇ ಬರ್ತತಿ ವಾರಕ ಎರಡು ಎರಡು ಸಲ ಬರ್ತಾರೆ ಮಾರೋಕ್ಕೆ ಚೆನ್ನಾಗಿರುತ್ತೆ ನಮ್ಮಮ್ಮಮ್ಮ ಮೀನು ಕಬಬ್ಬ ಮಾಡ್ತಾರೆ
ಹಾಂ ಮಾರಕ್ಕೆ ಬರ್ತೀರಿ ಹ ಮೀನುಕಬಾಬು ಮಾಡ್ತಾಳ ಮಮ್ಮ
ಹಾ ಅದ್ ಹೆಂಗ್ ಮಾಡ್ತಾರೆ ಮೀನ್ಕಾ ಬಾಬು
ಅದು ಇವಾಗ ಮೀನ್ ಇರುತ್ತಲ್ಲಾ ಅದ್ರನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು ಅಂದರೆ ಚಿಕ್ಕ ಚಿಕ್ಕು ಮಾಡ್ಕೊಬೇಕು ಮಾಡ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಅದನ್ನೆಲ್ಲ ಕ್ಲೀನ್ ಮಾಡ್ಕು ಅ ಅಂದರೆ ನೀರು ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಇದು ಇಟ್ಟು ಬರುತ್ತಲ್ಲ ಕಾರ್ನ್ಫ್ಲೋರ್ ಇತ್ತು ಅಂತಂದು ಆಯತು ಮ ಮತ್ತು ಕಲ ಇದದೆ ಅಚ್ಚ ಅಚ್ಚು ಮೆಣಸಿನ ಕರೆ ಪುಡಿ ಮತ್ತೆ ಬೆಳ್ಳಳ್ಳಿ ಶುಂಠಿ ಕೊತ್ತಂಬ್ರೆ ಇದೆಲ್ಲಾ ಸ್ವಲ್ಪ ಮಿಕ್ಸಿ ಹಾಕೋಬೇಕು ಕುತ್ಕೋಬೇಕು
ಹ್ಮ್ ಹ್ಮ್
ಕುತ್ಕೊಂಡು ಆಮೇಲೆ ಆಮೇಲೆ ತೊಳ್ಕೊಂಡಿರ್ತವಲ್ಲ ಅದ ಮೀನು ಅವನ್ನೆಲ್ಲ ಇದ ಹಿಟ್ಟು ಅದು ಅದು ಎರಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ
ಮಿಕ್ಸ್ ಮಾಡಿ ಆ್ ಕಲಿಸ್ಬೇಕು ಚೆನ್ನಾಗಿ್ ಕಲಸಿಸಿ ಆಮೇಲೆ ಮೀನು ಹಾಕ್ಬೇಕು ಅದರಲ್ಲಿ
ಕೆಲವಬ್ರು ಮೊಸರಾಕಿ ಕಲಸ್ತಾರೆ ನೀವ್ ಹಾಕಲ್ಲ
ಇಲ್ಲ ಮೊಸರು ಹಾಕಲ್ಲ ಮೊಸರು ಹಾಕ್ಬಾರ್ದು ಅದಕ್ಕೆ ಮೊಟ್ಟೆ ಹಾಕ್ಬೇಕು
ಹೌ ಹೌ ಹ
ಎರಡಿಲ್ಲ ಮೂರು ಹಾಕಬೇಕು ಆಮೇಲೆ ಒಂದು ಬಾಂಡಲೆ ಹೆಣ್ಣೆಹಾಕು ಅದಕ್ಕೊಂದು ಅರ್ಧ ಕೆ ಜಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ
ಎಷ್ಟೊತ್ತ ಇಡಬೇಕು ಮಿಕ್ಸ್ ಮಾಡಿ
ಮಿಕ್ಸ್ ಮಾಡಿ ಅರ್ಧ ಗಂಟೆ ಇಡಬೇಕು
ಹ್ಮ್
ಅರ್ಧ ಗಂಟೆ ಇಟ್ಟಾದ್ಮೇಲೆ ಅಷ್ಟೊತ್ತಿಗೆ ಎಣ್ಣೆ ಎಲ್ಲಾ ಫುಲ್ ಬೇದಿರುತ್ತಲ್ಲ ಅವಾಗ ಅದ ತಗೊಂಡು ಫ್ರೈ ಮಾಡ್ಬೇಕು ಚೆನ್ನಾಗಿರುತ್ತ ಆಮೇಲೆ ತೆಗಿಬೇಕು ಚೆನ್ನಾಗಿ ಅದು ಕೆಂಪ ಆಗತ್ತನ ಉರಿಬೇಕು ಅದರಲ್ಲಿ ಬೇಯಿಸ್ಬೇಕು
ಹಾ ಅದ್ನ್ನ ಯಾವ್ದ್ರ ಜೊತೆ ತಿನ್ಬೇಕು
ತಗದಾದ್ಮೇಲೆ ಕಬಾಬ್ ಅಂತಂದರೆ ಸೇಮ್ ಚಿಕನ್ ಕಬಾಬ್ ಗೊತ್ತಲ್ ಕೋಳಿ ಕಬಾಬ ಅದೇ ಥರನೇ
ಹ ಅದ್ನ್ ಯಾವ್ದ್ರ ಜೊತೆ ತಿನ್ನೋದು
ಯಾವ್ದ್ರತಿನ್ನ ಸುಮ್ಮನೆ ನಂಚಕೋಣಕ ಏನಾದ್ರೂ ಇವಾಗ ಅನ್ನ ಸಾಂಬಾರು ಮಾಡ ಒಂದು ತಿಂದರು ನಡೀತತ ನಂಚ್ಕನಕ
ಹ್ಮ ಹ್ಮ್.
ಹ್ಮ್.
ಮತ್ತೆ ಇವತ್ತ ಏನು ಸ್ಪೆಷಲ್.
ಮತ್ತ ಏನಿಲ್ಲ ಇದೇ ತಿನ್ಬೇಕು ಸಕ್ಕತ್ತಾಗಿರುತ್ತೆ ಅದ್ರ ಮೇಲೆ ಒಂದರೆ. ಕರಿಬವು ಅದೆಲ್ಲ ಎಣ್ಣೆ ಕರ್ತ ಹಾತ. ಯಕೋ ಮಸ್ತ್ ಇರುತ್ತೆ ನನಗೆಂದರೆ ತುಂಬ ಇಷ್ಟ ಮನೆಗೆ ಹೋದಾಗ ನ ಅದ್ರಲ್ಲಿ ಮಾಡಿಸ್ಕೊಂಡು ತಿಂದುಬರೋದು.
ಹ್ಞೂ ಕೊನೆ ಸಾರಿ ಯಾವಾಗ ಮಾಡಿದ್ರಿ
ಕೊನೆ ಸಿರಿ ಯಾವಾಗ ಅಂತಂದ್ರೆ ನಮ್ಮ ಊರಿಗೆ ಹೋಗಿದ್ದಲ್ಲ ಅವವಾಗ ಮಾಡಸ್ಕೊಂಡು ತಿಂದು ಬಂದಿದ್ದೆ
ಹಾ ಹಾ
ನಾನು ಹೋಗಿನಂದ್ರೆ ನಮ್ಮಪ್ಪ ನಮ್ಮಅಮ್ಮನೇ ಮಾಡಿ ಕೊಡ್ತತೆತೆ ಹ್ಮ್ ನಾವ ಹೋಗಿನಂದ್ರೆ ನಾವವು ನಮ್ ಅಪ್ಪ ನಮ್ಮಪ್ಪ ಕಂಪಲ್ಸರಿ ತರ್ತಾರ ಅದ್ರನ್ನು
ಹ್ಮ್ಮ್
ಹ್
ಎಲ್ಲಿ ಕೆರೆಯಿಂದ ಇಡ್ಕೊಂಡ್ ಬರ್ತಾರ ಅಥವಾ ತಗೊಂಡ್ ಬರ್ತಾರ
ಹೊಳೆ ಹೊಳೆ ಹೊಳೆ ಗೊತ್ತಾ ಆ ಹೊಳೆ ನಮ್ಮ ಸೈಡು ಹೊಳೆ ಇರುತ್ತೆ
ಹ ನಿಮ್ಮ ಅಪ್ಪ ಹಡಿತಾರ.
ಒಳೆ ಹತ್ತ ಒಳೆ ಹತ್ರ ಇರ್ತಾರೆ ಹಿಡಿಯರು ಮೀನ್ ಹಿಡಿಯರು ಅವ್ರ ಹತ್ರ ಇಾರೆ. ಅವ್ರ ಹತ್ರ ಇಸ್ಕೊಂಡು ಬರ್ತಾರೆ ದುಡ್ಡು ಕೊಟ್ಟು ಹಾಂ ದುಡ್ಡು.
ಹ ಹ ಒಳ್ಳೇದೆ ಬಿಡು ಆತ ಆದ್ರೆ ಫ್ರೆಶ್ಶಾಗಿರುತ್ತಲ್ಲಾ.
ಹೌದು ಬಾಳ ನನಿಗಂತು ಇಷ್ಟ ತುಂಬ ಇಷ್ಟ ನನಿಗೆ ಇಲ್ಲಿ ನಾ ಇದಿನಲ್ಲ ಇಲ್ಲೆಲ್ಲ ಹುಡುಕ್ತೀನಿ ಸಿಗೋದೇ ಇಲ್ಲ ಆತರುದ್ದು. ಅದಿಕ್ಕೆ ನಾನ್ ತಿನ್ನೋದೆ ಇಲ್ಲ ನಾನ್ ಮನೆಗ್ ಹೋದ್ರೆ ಮಾತ್ರ ತಿಂತೀನಿ.
ಹಾ ಉಡುಪಿ ಸೈಡೆಲ್ಲ ಮಿನಿಮ್ ಜಾಸ್ತಿ ಆತರ ಚ ಅತ್ತುತ್ತೆ ಅಲ್ಲಿ.
ಹೌದು ತುಂಬಾ ಚನ್ನಗಿರುತ್ತೆ ಅದಿಕ್ಕೆ ಯಾವಾಗಾದ್ರೂ ಪ್ರವಾಸಕ್ಕೆ. ಹೋಗಣ ಅವಾಗಲ್ಲಿ ಎಲ್ಲ ತಿಂದು ಬರೋಣ ಆಯ್ತಾ ನೀನ್ ಖಾಲಿ
ಹ. ನಿಂಗೆ ನೀನ್ ಹೋಗಿ ಗೋತ ನಿನ್ಗೆ ಅಲ್ಲೆಲ್ಲಾರು ಪ್ರವಾಸ ಸ್ಥಳಗಳ್ಗ್ ಹೋಗಿದೀಯ ನೀನು?
ಇಲ್ಲ ಹೋಗೇ ಇಲ್ಲ ಹೋಗ್ಬೇಕು.
ಅಹ್ ಅದು ಮತ್ತೆ ಕೂರ್ಗಿದೆ ಅಲ್ಲ ಅಲ್ಲಿ ಚೆನ್ನಾಗಿದೆ ನನ್ಗೆ ಅದ್ ಇಷ್ಟ ಕೂರ್ಗು.
ನಂಗ್ ಆ ವಾತಾವರ್ಣನು ತುಂಬಾ ಇಷ್ಟ ನನ್ಗೆ ಏನಾದ್ರು ಮಳೆ ಬಂತ ತಂದ್ರೆ ಹಸಿರುವಾಗ್ ಇರ್ತೈತ್ತಲ್ಲ ಆ ವಾತಾವರ್ಣ ಅಂದ್ರೆ ತುಂಬ ಇಷ್ಟ.
ಹು ಅಲ್ಲಿ ಚಿಕ್ಮಂಗ್ಳೂರು ಚನ್ನಾಗೈತೆ.
ಹ್ಮ್ ಹ್ಮ್
ಮತ್ತೆ ಇದು.
ಮತ್ತೇ ಈ ಯಾವಾಗಾದೃಣ ಪ್ರವಾಸಕ್ಕೆ ಅಂದ್ರೆ ಬೇರೆ ಬೇರೆ ಸ್ಥಳಗಳಿಗೆ.
ಇಲ್ಲ ಇನ್ ನಾನು ನಮ್ ಸೈಡ್ ಹೋಗಿದ್ದೆ ಒಂದು ಗೊಡ್ಜಿ ಮಲ್ಕಿ ಜಲ್ಪಾತ ಅಂತ ಇ ಐತೆ ಅಲ್ಲಿ ಹುಗಿದ್ದೆ.
ಎಲ್ಲಿ ನಿಮ್ಮೂರ್ಸ ಇದು ನಿಮ್ಮೂರ್ ಕಡೆನ
ಹು ನಮ್ ಸೈಡೆ.
ಹ್ಮ್ ಹ್ಮ್
ಮತ್ತೆ ಒಂದು ಗೊ ಗೋಕಾಕ್ ಜಲ್ಪಾತ ಐತೆ ಅದು ಚೆನ್ನಾಗಿದೆ ಗೋಕಾಕ್ ಜಲ್ಪಾತ್ದಲ್ಲಿ ಏನಾಯ್ತು ಗೊತ್ ತ್ತಾ ನಾನು ನನ್ ನನ್ನ ಗೆಳತಿಯರು ನಮ್ಮ ಟೀಚರು ಎಲ್ಲಾ ಹೋಗಿವ, ಗುರುಗಳು ಕರ್ಕೊಂಡ್ ಹೋಗಿದ್ರ
ಹ್ಮ್.
ನಾವು ಎಷ್ಟು ಹನ್ನೊಂದ್ ಜನ ಇದ್ವಿ ಕರ್ಕೊಂಡ್ ಹೋಗಿದ್ರು ಅವಾಗ ನಾವು ಫೋಟೋಸು, ವೀಡಿಯೋಸ್ ಎಲ್ಲ ತಗೋತಿದ್ವ ಅವಾಗ ಒಂದ್ ಹುಡ್ಗಿ. ಹಾ ಇದು ನೀರ್ ಅತ್ರನೆ ಹೋಗಿ ಫೋಟೋ ತಗೋತಾ ಇತ್ತ ಕಾಲ್ ಜಾರಿ ಬಿದ್ದೋಯ್ಬಿಡ್ತು.
ಹ್ಮ್, ಹಾ
ಕಾಲ್ ಜಾರಿ ಬಿದೋಗ್ಬಿಡ್ತು ಉದ್ದುಕ್ ಬಿತ್ಕೊಂಡು ಜರ್ಕೊಂಡ್ ಹೋಗ್ ಹ ಹ್ಮ್ ಉದ್ದುಕ್ ಬಿತ್ಕೊಂಡು ಜರ್ಕೊಂಡು ಹೋಗ್ತಾ ಇದೆ ಹಾಗೆ ಒಬ್ಳ್ ಆಂಟಿ ಕ ಕಾಲ್ ಅಡ್ಡ ಅಡ್ಡ ಇಟ್ಬಿಟ್ಲು, ಅಂಗೆ ನಿತ್ಕೊಂಡ್ಬಿಡ್ತು ಆ ಪಾಪ ಆ ಪಾಪು ಅಲ್ಲೇ ನಿತ್ಕೊಂಡ್ಬಿಡ್ತು. ಎಷ್ಟು ಭಯ ಬಿದ್ದೋಗಿತ್ತು ಗೊತ್ತಾ. ಅದಿಕ್ಕೆ ನಮ್ಗ್ ಇರಕ್ಕೂ ಬಿಡ್ಲಿಲ್ಲ ಒಂದ್ ಅರ್ಧ ಗಂಟೆ ಇರ್ಸಿ ಕರ್ಕೊಂಡ್ ಬಂದ್ಬಿಟ್ರು
ಹೌದಾ ಹ ಮತ್ತೆ ಹುಷಾರಾಗ್ ಹೋಗಿ ಬರ್ಬೇಕ್. ಇನ್ನೊಂದ್ ಟೈಮ್ ನಿಮ್ ಅಪ್ಪ ಅಮ್ಮ ಕಳಿಸ್ಬೇಕ್ ತನೆ ನಿಮ್ನ ಹ್ಮ್ ಮತ್ತೆ ಯಾವಾಗ್ ಹೋಗ್ಬೇಕು ಪ್ರವಾಸಕ್ಕೆ.
ಹ್ಮ್ ಹ್ಮು ಮತ್ತೆ ನೆಕ್ಸ್ಟ್ ಇದು ಮತ್ತೆ ಮರಳಿ ಕಾಲ್ ಮಾಡ್ತೀನಿ ನಿನ್ಗೆ
ಹಾ ಸರಿ ಕಣೆ ಯಾವಾಗಾದರೂ ಖಾಲಿ ಇದ್ದಾಗ ಕರೆ ಮಾಡ್ತೀನಿ.
ಹ್ಮ ಸರಿ.